ಹಾ ಚೆನ್ನಾಗಿದೀರಿ ನೀವು
ಚೆನ್ನಾಗಿದ್ದೀನಿ
ಹ್ಮ್ ಹ ಹೇಗಿದೆ ನಿಮ್ಮ ವಿದ್ಯಾಭ್ಯಾಸ
ಚೆನ್ನಾಗಿದೆ ನಾಳೆಯಿಂದ ನಾನು ಚೆನ್ನಾಗ್ ಓದ್ಕೋಬೇಕು ಅವಳ ದೇವಸ್ಥಾನಕ್ ಹೋಗ್ ಬಂದು ಚೆಾಗ್ದ ಕತ್ಕೋತೀನಿ ಓದೆ ನಮಗೇನು ಎಲ್ಲಲ್ಲೆಲ್ಲ ಎಲ್ಲ ಇವಾಗಿಂದ ಓದ್ತಾನೆ ಇಲ್ಲ ಅಸಲ ಅದೆ ನೀಟಾಗಿ ಓದ್ಕೊಂಡು ಪರೀಕ್ಷೆ ಎಲ್ಲ ಚೆನ್ನಾಗ್ ಮಾಡ್ಬೇಕಷ್ಟೆ ಹ್ಮ್ ಏನು ಜಾಸ್ತಿ ದಿನ ಆಯ್ತು ಮಸಾಲೆ ದೋಸೆ ತಿಂದು ಅನ್ಸ್ತಿದೆ ಇವತ್ ಹೊರಗಡೆ ಹೋಗಿದ್ದೆ ಬ ಸಬ್ಜಿ ತಿಿಂದೆ ಪಾನಿಪುರಿ ತಿಿಂದೆ
ಹ್ಮ್
ಹ್ಮ್
ನೀವ್ ತಿನ್ಬೇಕು ಅನ್ಸ್ಕೊಂಡ್ರೆ ತಿನ್ಬಡ್ು
ಹ್ಮ್ ನಂಗಗೆವ ಮುಂಚೆ ಎಲ್ಲಾ ಹಂಗಗೆ ಅನ್ಸ್ತಿ ಇವಾಗ ಬೇಜಾರಾದ್ರು ಹೋಗ ತಿನ್ಬೇಕ ಅನ್ಸ್ತಿದೆ ಹೊಟ್ಟೆ ಸಿದತೆ ಬೇಜಾರಾದ್ರೆ ಗೊತ್ತಾ ತಿಂದ್ರೆ ಓಕೆ ಖುಷಿ ಆಗ್ತೀನಿ ಹಂಗೆನ್ ಅಂತ ಇದ್ದೀನೆಿ
ಹ
ಹ್ಮ್ ಆವತ್ ಕೂಡ ಅಷ್ಟೇ ಅವತ್ತು ಅದೇ ಸೆಲೆಕ್ಟ್ ಆಗಿಲ್ಲ ಅಂತ ಹೇಳ್ದ ಅಲ್ವಾ ಆಯ್ಕೆ ಆಗಿಲ್ಲ ಅಂತ ಅವತ್ತು ಬಿರಿಯಾನಿ ತಿಂದೆ
ಒಳ್ಳೇದು ಸ್ವಲ್ ಚೆನ್ನಾಗಿರುತ್ತೆ ಅಲ್ವಾ
ಹ್ಮ್ ಅಲ್ಲಿ ನಮ್ ಕಾಲೇಜ್ ಹತ್ರ ಬಿರಿಯಾನಿ ಮಾಡ್ತಾರೆ ಎರಡು ಎರಡು ಸತಿ ತಿನ್ಬೋದು ಗೊತ್ತಾ ಎಷ್ಟು ಜಾಸ್ತಿ ಕೊಡ್ತ ಇಲ್ಲ ತೊಂಬತ್ ರೂಪಾಯಿ
ಅಷ್ಟೇನಾ
ಹ ಎ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ
ಹತ್ರ ನೀವು ನಿಮ್ಮ ಸ್ನೇಹಿತ ಹನ ಹ್ಮ್ ಕ ಪೇರ್ ತಂಗ್ ಬಿಿಡಿ ಒಂದು ಗಂಗಾ ತುಂಬಾ ಹಂಗ ಬಿಡಿ
ತಿಂದು ತಿಂದು ದಪ್ಪ ಆಗ್ಬಿಡ್ಲಾ
ಹಾ ಹಾಗೆ ಅದ್ರಲ್ಲ ಏನಿದೆ
ಹ್ಮ್ ಮತ್ತೆ ಬೈದ್ ಬಿಟ್ರಿ ಚನ್ನ ಆಗ್ಬೇಕು ಏನದಷ್ಟು ದಪ್ಪ ಆಗಿದ್ಯಾ ಅ
ಯಾರ ಏನ್ ಹೇಳ್ತಾರ ನಿಮ್ಮ ಹೊಟ್ಟೆಗೆ ನೀವು ತಿಂತೀ ಬೇರೆ ಒಟ್ರಗ ಏನ್ ತಿನ್ಸ್ತಾರಾ ಹಾಗೇನಿಲ್ಲ ಹ್ಮ್
ಏನ ಬಿಡಿ
ಏನೋ ಎಲ್ಲಾರು ಹಾಗೆ ಹೇಳ್ತಿರ್ತಾರಪ್ಪಾ
ಹ್ಮ್ ಅಂದ್ರೆ ಸಣ್ಣ ಇರ್ಬೇಕು ಅಂತ ಅನ್ಸುತ್ತೆ ದಪ್ಪ ಇರ್ಬೇಕು ಅಂತ ಅನ್ಸೆ ಹ
ಸ್ವಲ್ಪ್ಪ ಇರ್ಬೇಕಂತ ಹೇಳ್ತೀರಾ
ಮತ್ತೆ ದಪ್ಪ ಆದ್ಮೇಲೆ ಸಣ್ಣ ಆಗ್ ನೀನು ಏನ ಇಷ್ಟ ತಪ್ಪಾಗಬಿಟ್ಟಿದ್ಯಾಯ ಅಂತ ಹೇಳಿದ್ರೆ
ಐವತ್ತು ಅರವತ್ತಲ್ಲಿ ಇರ್ಬೇಕು ಅಷ್ಟೆ
ಓ
ಹ್ಮ ಹ ಹ್ಮ್ ಮಧ್ಯದಲ್ಲಿ ಇರ್ಬೇಕು ಇಲ್ಲಾಂದ.
ಹ್ಮ.
ಅಷ್ಟಾದ್ರೆ ಇಲ್ಲಾ ಅಂದ್ರೆ ಹೇಗೆ ಹೇಳಿ.
ಇದೀಿನಲ್ಲ ನ್ಣು.
ಎಲ್ಲಿದ್ದೀರಾ ಬರೀ ಮೂವತ್. ಸೌ ನಲ.
ಯ. ಪ್ಪಾ ನಲ್ವತ್ತೆಣ್ಣ ನೋ.
ಹೌದಾ.
ಹ್ಮ್.
ಅಾಯ ನಂಬರ್ ಜಾಸ್ತಿ ಆಗ್ಬಿಟ್ಟಿದೆ.
ಅದೇ ಇಲ್ವಾ ದಪ್ಪಾಗಿದ್ದೀನಿ ಅಂತ ಹಾ ಇನ್ನದಪ್ಪ ಹಾಗಗಿ ಅಂದ್ರೆ ಹೆಂಗೆ ಎಂಬತ್ತಗ್ಬಿಡ್ತೀನಿ
ಆಗ್ಬಿಡಿ
ಹ್ಮ್
ಹ್ಮ್
ಮತ್ತೆ ನೀವೇ ಚೆನ್ನಾಗಿಲ್ಲ ಇವಳು ಅಂತ ಎೇಳ್ಬಿಟ್ಟ ಬಿಟ್ಟೋಗದಿ
ಏ ನಾವ ಯಾವಾಗ್ಲೂ ಆ ತರ ೆ ಮಾತಾಡೋದೇ ಇಲ್ಲ
ಸುಮ್ಮ
ಹ್ಮ ಹ ನೀವು ಇನ್ನೂರ್ ಕೆಜಿ ಆದ್ರೂ ಹೆಚ್ಚ ಮಾತಾಡಸ್ತಾ ಇರ್ತೀನಿ
ಹ್ಮ್ ಹ್ಮ್ ಹ್ಮ್ ಹ್ಮ್
ಹ್ಮ್
ಯಾಕೆ ಬೆಡ್ಮೇಲೆ ಮಲ್ಕೊಂಡಿರ್ಬೇಕಷ್ಟೆ
ಅ
ಎದ್ದಾಡಕ್ ಆಗಲ್ಲ ಲ್ಲ ಏನಿಲ್ಲ ಹಂಗೆ ಪಕ್ಕದಲ್ಲಿ ಫೋನ್ ಇಟ್ಟಿರ್ತಾರೆ ಹಂಗೆ ಮಾತಾಡೋದು ಹಂಗೆ ಮಲ್ಕೊಳೋದು ಅಷ್ಟೇ
ಹ್ಮ್ ಹ್ಮ್ ನಮ್ಮ ಊರಿಗೆ ಬರ್ತೀರಾ ನೀವು ಅಂದ್ರೆ ಹತ್ತನೇದು ತಿಂಗಳಲ್ಲಿ ಲ್ಲಿ ಹಂಪಿ ಉತ್ಸವ ಇದೆ ಅಲ್ವಾ
ಹತ್ತನೇ ತಿಂ್ಗಳಲ್ಲ ಇದೀನಾ ಅಂದ್ರೆ ಬರ್ತೀನಿ ಅನ್ಕೋ ನಮ್ಮ ಮನಲಿ ಕಲ್ಸಲ್ಲ ಅಲ್ವಾ ಏನ್ ಹೇಳಿ ಬರೋದು
ಆದ್ರೆ ನಿಮ್ಮ ಮನೇೆಯಲ್ಲಿ ಎಲ್ಲಾರನುೂ ಕರ್ಕೊಂಬೋಡಿ
ಎಲ್ಲಾರ್ನು ಏನಾಗ ಬರ್ತಾರ ಅವರು ಅವರು ನಮ್ಮಪ್ಪ ಹೇಳಿದ್ರೆ ನಮ್ಮಪ್ಪಾ ನೀವ ಹೋಗ್ಬನ್ನಿ ನಿಮ್ಮ ನಂ ಕೆಲ್ಸ ಐತೆ ಅಂತ ಹೇಳ್ತಾರೆ ಅಮ್ಮ ಹೇಳಿದ್ರೆ ಅಮ್ಮ ನಾವ್ ಅಷ್ಟೇ ಏನ್ ಹೋಗೋುದು ಅಪ್ಪನ್ ಬಿಟ್ಟು ಅಂತ ಅಂತಾರೆ ನೇನು ಹೋಗದೇ ಇಲ್ಲ ನಾವು ಎಲ್ಲಾ ವಿಷಯ ಅಷ್ಟೇ ನಾವ್ ಎಲ್ಲಿಗಾದರೂ ಅಕ್ಕಾ ಕೇಳ್ತೀನಿ
ಹೂ ಅಂಪಿಸ್ತವ ಯಾಕಂದ್ರೆ ನೋಡಕ್ ಆಗಲ್ಲ ನೀವಲ್ಲಾ ನೋಡ್ಬೇಕ ಗೋವಾ ವರ್ಷ ಕೊಮ್ಮೆ
ನೀವು ಬರ್ತೀರಾ
ನೀವು್ ಬರ್ತೀನಿ ಅಂದ್ರೆ ನಾವು ಬರ್ತೀನಪ್ಪಾ
ಹೌದಾ
ಹೂ
ಹೆಂಗ ಹೋಗ್ತೀರಾ ನೀವು ಬಸ್ಸಿಗೆ ಹೋಗ್ತೀರಾ ಇಲ್ಲ
ಆಟೋ
ಹೌದಾ ಅಂದ್ರೆ ಒಬ್ರೇ ಹೋಗ್ತರ ಯಾರಾದ್ ಬತ
ಒಬ್ಬ್ರ ಯಾರಾದ್ರು ಅದ ಅವ್ರು ನೀವ್ ಬಂದ್ರೆ ಏನ ನಿವ್ನೆೇ ಕರ್ಕೊಂಡ್ ಹೋಗ್ಬಿಡ್ತೀನಿ
ಹೂ ಹಂಗಾರ ಸರಿ ಬಿಡು ಇಲ್ಲಿಂದ ಹಂಪಿವರ್ಗೂ ಕರ್ಕೊಂಡುೋಗ ಹತೀರಾ ದೂರ ಆಗಲ್ವಾ
ಇಲ್ಲ
ಹೇ
ಹಾಗಲ್ಲ
ಏ ಹೌದಲ್ವಾ ಅಂಜನಾದ್ರಗೆ ಹೋಗಿದಯಾ ಅಲ್ಲಿಂದಲ್ಲೇ ಏನು ಬಿಡು ಕರ್ಕೊಂಡು ಹೋಗ್ತಿಯಾ
ಅಲ್ಲೇ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿಂದ ಒಂದು ಹತ್ತು ಕಿಲೋಮೀಟರ್ ಇದೆ ಅಷ್ಟೇ
ಹೂ
ಹಾ ನಮ್ಮೂರಿಂದ
ಹಂಗೆ
ಹೂ ಹೂ
ಚಂದ ಅಲ್ಲ ಚತಡ್ಬೇಕಕ್
ಹೂ ಎಲ್ಲಾ ಚೆನ್ನಾಗಿ ತಿರ್ಗ್ಬೇಕು ಆಮೇಲೆ ನೋಡ್ಕೊಂಡು ಆಮೇಲೆ ಹೊರ್ಟ್ಬಿಡ್ು
ಹೂ ಅಲ್ಲಿ ಏನ್ ಮಾಡ್ತಾರೆ ಹಂಪಿ ಉತ್ಸವದಲ್ಲಿ
ಮು ಉತ್ಸವದಲ್ಲಿ ಒನ್ ಕಡೆ ಆಹ ಗಾನವನ್ನು ಆಡ್ತಾರೆ
ಹ್ಮ್.
ಅಂದ್ರೆ ಸಂಗೀತ್ ನೋಡ್ತಾರೆ ತ್ತರ ಇನ್ನೊಂದು ಆ ಅಂದ್ರೆ ಆ ಹರೋ ಅವರೆಲ್ಲ ಬರ್ತಾರೆ
ಹ್ಮ್
ಹ್ಮ್ ಹ್ಮ್ ಮತ್ತ ತ್ತ ಇನ್ನ ಒಂದು ಕಡೆ ಹ ಆಟ ಆಡವು ಎಲ್ಲಾ ಇರ್ತದೆ ತಮೇ ಅಂದ್ರೆ ಹ್ಮ್ ಮೇಲೆಲ್ಲ ತಿರುತಾರಲ್ವಾ ಅದು
ಹಾ ಹಾ
ಹ್ಮ್. ಮತ್ತೆ ಹ ನಿಮಗ್ ಗೆ ಇಷ್ಟವಾ ಅಂದ್ರೆ. ಹ ಊಟಗಳು ಎಲ್ಲ ಸಿಗತವೆ ಅಲ್ಲಿ ಒಂದು್ ಕಡೆ ಮಾ ಇರ್ತ ಗೊತ್ತ ಇಲ್ಲ. ಇಲ್ಲಿ ಚನ್ನ ಸಿಬೋದಾರಮ್ಮ. ಪ್ರಿಯ ಮಾಸ್.
ಅಲ್ಲ ಎಷ್ಟೊತ್ತಗಿರುತ್ತೆ ಬೆಳಿಗ್ಗೆಯಿಂದನ ಇಲ್ಲ ರಾತ್ರಿಿನ
ಹ್ಮ್ ಮ ಮಧ್ಯಾಹ್ ಸಾಯಂಕಾಲ ಅಂದ ಸ್ಟಾರ್ಟ್ ಆಗುತ್ತೆ ಪ್ರಾರಂಭ
ಹ್ಮ್ ಮುಗಿಯತ.
ಮುಗಿಯೋದು ಒನ್ನೆರಡು ಗಂಟೆ
ಅಂದ್ರೆ ರಾತ್ರಿ ಹೊತ್ತಲ್ವಾ ಮತ್ತೆ ವಾಪಸ್ ಬರ್ಬೇಕ್ರೆ ಹೊಡಿತೀರಾ ನೀವ್ ರಾತ್ರಿ ಹೊತ್ತಲ್ಲಿ
ಹಾ ರಾತ್ರಿಲ್ಲಿ ಬಂದ್ಬಿಡದು ಅಷ್ಟೇ
್ಮ ಕೇಳ್ತೀನಿ ನಮ್ಮ ಅಕ್ಕ ನಮ ತಮ್ಮ ಬಂದ್ರೆ ನಾವ್ ಮೂವರು ಬರ್ತೀವಿ
ಹ್ಮ್.
ಹೋಗಣ.
ಹ್ಮ್.
ನಂಗೆ ಏನ್ ಗೊತ್ತಾ ಆಸೆ ನಮ್ಮ ಅಕ್ಕ ಆಗ್ಲಿ ನಮ್ಮ ತಮ್ಮ ಆಗ್ಲಿ ಏನೇ ಕೇಳಲಿ ಕುಡ್ಸ್ಬೇಕು ಅಂತ
ಹ್ಮ್ ಏನಿಲ್ಲ ನಿಮ್ ತಮ್ಮ ಏನ್ ಕೇಳ್ತನ ಅದ್ನ ಕೊಡ್ಸಿ ಸಾಕು
ಇವಾಗ ನಮ್ಮ ಅಕ್ಕ ಮದ್ವೆ ಆಗ್ತಿದೆ ಅಲ್ವಾ ಅವ್ಳಿಗೆ ಇವಾಗ ಮದೆ ಆದ್ಮೇಲೆ ಅಲ್ಲಿ ಹೊದ್ ತಕ್ಷಣ ಇವಾಗ ಡ್ರೆಸ್ ಎಲ್ಲ ಬೇಕಲ್ವಾ ವಸ್ತ್ರ ಎಲ್ಲಾ ಎಲ್ಲ ಚೂಡಿದಾರ್ ಬೇಕು ಅವ್ಳು ಸೀರೆ ಉಟ್ಕನಲ್ಲ ದಿನ ಉಟ್ ಕಣಕ್ ಆಗಲ್ಲ ಅಲ್ವಾ ಪಪಾ ಆದಿ ಎಲ್ಲ ಬಟ್ಟೆ ನಾನೇ ಕೊಡ್ಸ್ ಬೇಕ್ ಅಂಕಂಡಿಧಿನಿ
ಹ ಒಂತುಡ್ಡ ಆಗದಲ್ಲ
ಇಲ್ಲ ನನ್ ಅದಿಕ್ಕೆ
ಕೋದ ಅಷ್ಟೇ ರೀ ಅದಂತ ಆಗ ಐ ಹೇಳದೆ ನಾನ್ ಹಳ್ ನಾ ನಾಳೆ ಒಂದು ವಿಮಾನ ತನಿ
ನಿಮ್ ಮೊಖ ಬಟ್ಟೆ ತಗನದ್ರಲ್ಲ ಅಷ್ಟ ಕಷ್ಟ ಇಷ್ಟಾನ
ಹ್ಮ್ ಆಗೊದಲ್ಲ ಬಿಡಿ ಅವೆಲ್ಲ ಬಾಯಿ ಮಾತಿ ಮಾತ್ರ ಇಲ್ಲಪ್ಪಾ ಇಗ ಹೇಳ್ತೀರಾ ಅವಾಗ ಇವಾ ನೆನಪಲ್ಲಿ ಇರ್ಬೇಕಲ್ವಾ
ಯಾವಾಗ ಏನಿಲ್ಲ ನಾನ ಇವಾಗ ಸಂಡೆ ಹೋಗ್ತೀನಲ್ವ ಆಯ್ತ್ ವಾರ ಅವಾಗ ಒಂದ್ರಡು ಜೊತೆ ಕುಡಸ್ತೀನಿ ಒಂದು ಮತ್ತೆ ಎರಡು ಜೊತೆ ಆಡ್ರ ಆವಾಗ್ಲೇ ಆರ್ಡ್ರ ಮಾಡಿದ್ದೀನಿ
ಹ್ಮ
ಹಂಗ ಹಂಗಗೆ ಹಂಗೆ ಒಂದೊಂದೊಂದೊಂದ್ ಕೊಡ್ಸ್ಬಿಡ್ತೀನಿ ಒಂದೇ ಸತಿ ಎಲ್ಲ ಆಗಲ್ಲ
ಹ್ಮ್ ಓ ನೀವು ಅದಕ್ಕೋಸ್ಕರ ಹಣ ಕೇಳ್ತಿದ್ರಾ
ಹ್ಮ್ ಅಷ್ಟೇ
ಹೇಳ್ದ ತಾನೆ ನಂಗೆ
ಇಲ್ಲ ಪರ್ವಾಗಿಲ್ಲ ಇನ್ನ. ಲೇಟ್ ತುಂಬಾ ಸಮಯ ಇದೆ ಅಲ್ವಾ.
ಹ್ಮ್.
ನಮ್ಗೆ ಇನ್ನೊಂದ್ ವರ್ ಇನ್ನೊಂದ ಕೆಲ್ಸಾನು ಇದೆ. ಅದ್ರ ಜೊತೆಗೆ. ಅದನು ಆಗ್ಲಿ ಅಂತ ಅಷ್ಟೆ. ಏನ್ ನಮ್ ತಂದೆಯವರೇ. ಿದ್ದಾರೆ ಬಿಡು ಎಲ್ಲ ಕೊಡಿಸ್ತೀನಿ ಅಂತ ಪಾಪಾ ಅವಳ್ಗ ನೆನ್ಪಿರ್ಲಿ ನಾನೇ ಕೊಡ್ಸಿದೀನಿ ಅ.
ನೆನಪಿನ ಕಾಣಿಕೆ ಕಾಣಿಕೆ ಕಾಣಿಕೆ ತರ ನೆನಪಿನ ಅದು ನೆನಪಿನ ಕಾಣಿಕೆ ಇದ್ದಾಗ. ಹ್ಮ್ಮ್. ಅದು ಅವಾಗ.
ಸರಿ ನಾನ್ು ಆಮೇಲೆ ಮಾಡ್ತೀನಿ.
ಸರಿ ಓಕೆ.